ರ ನೀವು ಹ್ಮ್ ಏನ್ ಆಯ್ತು. ತ್ತರಿ ನಿಂದು ಆಯ್ತುಲ್ಲಾ.
ನಮ್ದು ಆಯ್ತ್ ನೋಡ್ರಿ.
ಹ್ಮ್ ಏನ್ ಮಾಡಕೊಂತರಿ ಸದ್ಯಕ್ಕೆ.
ಏನು ಇಲ್ಲ ಅದು ಟಯಟ್. ಇ ಸ್ವಲ್ಪ ಊಟ ಆದ್ಮೇಲೆ ಸ್ವಲ್ಪ ವಾಕ್ ಇದು ಅಡ್ಡಾಡ್ಬೇಕು ರೀ ಆ ಕಡೆಯಿಂದ ಈ ಕಡೆ ಅಂದ್ರೆ ಸ್ವಲ್ಪ. ಜೀರ್ಣ ಆಗತ್ರಿ ಜೀರ್ಣ ಕ್ರಿಯೆಗೆ ಎಲ್ಲಾ ಸಹಾಯ ಆಗುತ್ರಿ ಸ್ವಲ್ಪ
ಹೌದೌದು ಮನುಷ್ಯನಿಗೆ ಆರೋಗ್ಯ ಕಾಪಾಡೋದು ಸಲುವಾಗಿ ನಾವು ನಿಧಾನ ನಡೆದಾಡ್ತವಿ.
ಹೌದ್ರೀ ಇವಾಗ ನಾವು ವಾಕಿಂಗ್ ನಾವು ಆಡಕ್ರೀ ನಾವವು ಯಾವ ನಡದಾಡಕ ಜಾಸ್ತಿ ನಡದಾಡತಿರ್ಬೇಕ್ರೀ. ಅಷ್ಟಂತ ಕುಂತಲ್ಲೇ ಕುಳಿತು ಹೋಗ್ಬ್ಯಾಡ್ರಿ ಅಷ್ಟೇ ಆಗ. ವಿಶೇಷವಾಗಿ ಊಟ ಆದ್ಮೇಲೆ ರೀ ಊಟ. ಆದ್ಮೇಲೆ ಅತ್ರು ನಾವು ಒಂದ್ ಸ್ವಲ್ಪ ನಡೆದಾಡ್ಲೇಬೇಕು ಯಾಕ ಆಕಡಿಂದ ಈ ಕಡೆ ನಡೆದಾಡಿದ್ರೆ ನಮ್ಮ ಜೀರ್ಣ ಕ್ರಿಯೆಗೆ ಜೀರ್ಣ ಕ್ರಿಯೆಗೆ.
ಹೌದೌದು ಮಖರಾಟೇ ನೀವ ಹೇಳೋದು. ಹ್ಮ್ ಮತ್ತೆ ರೀ ನಿಮ್ಮ ವಸಂತ್ ನಿಲಯ ಮುಂದೆ ಯಾವ್ಯಾವ ಗಿಡಗಳು ಇದೇ ಸದ್ಯಕ್ಕೆ.
ನಮ್ಮ ಹೊಸತಿ ನಿಲಯದ ಮುಂದೆ ನೋಡ್ರಿ. ಅಲ್ಲಿ ಜಾಸ್ತಿ ಹಸಿರು ವಾತಾವರಣ ರೀ ಅಂದ್ರೆ ಗಿಡ ಮರಗಳು ಜಾಸ್ತಿ ಇದ್ದರೇ ಅಶೋಕ ಮರ.
ಗುಳೂ
ಬೇವಿನ ಮರ
ಬೇವಿನ ಮರ ಅದು ಬೇವಿನ ಮರ ಅಂದ್ರೆ ಔಷಧಿ ಸಿಂಪಣೆ ಮಾಡ್ತಾರಲ್ಲಾ ಹೊಲಕ್ಕೆ ಗಿಡಗಳಿಗೆ ಅಂತ ಅದೇ ತಾನೆ ಭೇಣ ಮರ
ಹಾ ರೀ ಅದೇ ರೀ ಬೇವಿನ ಮರ ನಮ್ ಕಡೆ ಅಂತರು ಕರ್ನಾಟಕದಲ್ಲಿ ಜಾಸ್ತಿ ಇರೋದು ಬೇವಿನ ಮರ ಎಲ್ಲದಕ್ಕೂ ಯಸ್ ಆಗ ಅ್ರ ಬೇವಿನ ಮರ ನಮ್ಮ ಸೊಪ್ಪ ಹಾಡು ಹಾಡುಗಳಿಗೆ ಸೊಪ್ಪುತ್ರಿ ಅವು ತಿನ್ಂತಾವ್ರಿ
ಹಾ ಹೌದು ಕರಾಟೆ ಇದೆ ಕರಾಟೆ
ಅದರಿಂದ ಅದರಿಂದ ಸಾವಯವ ರಾಸಾಯನಿಕಗಳು ಕ್ರಮಿ ಹ ಕ್ರಿಮಿ ಸರ್ ಸಾವಯವ ಕ್ರಿಮಿಗೆ ನಾಶ ನಾಶಕ ಕ್ರಿಮಿ ಕೀಟಗಳ ನಾಶಕ ಅಹ ತಯಾರು ಮಾಡ್ತಾರೀ
ಹೌದೌದುದು
ಹಾ ರೀ ಎಲ್ಲದಕ್ಕೂ ಯೂಸ್ ಐತ್ರಿ ಅದ್ರಂದ ಮತ್ತತ್ ಅದ್ರ ಕಟ್ಟಿಯಿಂದ ಮನೆ ಕಟ್ಬೋದ್ರಿ ಅದ್ರಂದ ಬಾಗಿಲುಗಳು ಮತ್ತೆ ಕಿಟಕಿ ಬಾಗಿಲುಗಳು ಕಿಟಕಿಗಳನ್ನ ತಯಾರಿಸ್ತಾರೆ ಅದ್ರಂದ ಎಷ್ಟೋ ಉಪಯೋಗಗಳುದಾವ್ರೀ ಆ ಮರದಿಂದ ಅದ್ಕ್ಕೆ ಜಾಸ್ತಿ ಮರನ ಬೆಳೆಸ್ಬೇಕ್ರೀ ಮತ್ತೆ ಆ ಮರ ಆ ಮರದಿಂದ ಎಷ್ಟು ನಮ್ಗೆ
ಬೆನೆ ಇದ ಲಾಭಾಯ ಇದೆ ಹೌದೌದು ಅದರಿಂದ ನೀವು ಬಾಳ ಲಾಭ ಇದ ಅಲ್ವಾ
ಹಾ ಐ್ತ್ರಿ
ಹ ಮತ್ತೆ ನಿಮ್ಮ ವಸಂತ ನೀ ಮುಂದೆ ಏನೇ ಇದ್ದೇವಿ ಗಿಡಗಳು ಮತ್ತೆ ಬೇರೆ ಯಾವಿದ್ದೇವೆ
ಅಶೋಕ ಮರ ಐತ್ರಿ ಅದು ಅಂದ್ರೆ ಹಾ ಉದ್ದವಾಗಿರ್ತಾರ ಅಂದ್ರೆ ಅವು ನಮ್ಗೆ ಈಸ್ಥೆಟಿಕ್ ವಲೆ ಒಂತಾರಲ್ ಇಂಗ್ಲೀಷ್ ಅಂದ್ರೆ ನಮ್ಗೆ ನೋಡಕೆ ಚೆನ್ನಾಗ್ ಕಾಣತ್ರಿ ಯಾವ್ದೇ ಒ ಅದು ಕಟ್ಟಡ ಕಟ್ಟಡದ ಮುಂದೆ ಅದನ್ನ ಹಾಗೆ ಹಾ ರೀ ಕಟ್ಟಡದ ಮುಂದೆ ಅದನ್ನ ಕ ಕಡಿಸಿದ್ರೆ ಅದ ಹೌ ರೀ ಅದೇ ರೀ ನಮ್ಗೆ ಆಕ ಮನುಷ್ಯನ ಕ್ತದೆ ಅದು ಅಂದ್ರೆ ಅದರಿಂದ ಅದರಿಂದ ಚೆನ್ನಾಗಿ ಬಿಲ್ಡಿ್ ಅ ಅದರಿಂದ ಯಾವುದೇ ಕಟ್ಟಡಲ್ಲಿ ಚೆನ್ನಾಗಿ್ ಕಾಣತ್ರಿ ಹಸಿರು ವಾತಾವರಣ ಜಸ್
ಹೌದ ಇದು ಮಂಚನಿಗೆ ಆಕರ್ಷಣೆ ಮಾಡುತ್ತೆ ಮ ಚೆನ್ನಾಗಿ ಕಾಣ್ತಿದೆ ಕಾಲೇಜು ಚೆನ್ನಾಗಿ ಕಾಣತಿದೆ ಅಂತ ತೋರಿಸ್ತಾರ
ಹ್ಮ ಚೆನ್ನಾಗಿ ಕಾಣ್ತಾ ಇದ್ ಅದ್ರಿಂದ ಯಾವದೇ ಒಂದು ಅದು ಹಿಂದಿಂದು ಯಾವದೇ ಒಂದು್ ಕಟ್ಟಡ ಆಗಲಿ ಏನೇ ಆಗ್ಲಿ ಮರ ಆ ಮರ ಇರೋದ್ರಿಂದ ಆಕರ್ಷಿತವಾಗಿ ಕಾಣತ್ರಿ ಯಾವದೇ ಒಂದು ವಸ್ತು ಆಲಿ ಏನೋ ಅಲಿ
ಹೌದೌದೌದು ಮತ್ತ ನಿಮ್ಮ ಭೋಜನಾಲಯ ಭೋಜನ ಅಲ್ಲದ ಏನೇನ್ ಕೊಟ್ಟಿದಿದ್ದಾರೆ ಇವತ್ತು ಊಟ
ಇವತ್ತು ಇವತ್ತ ಒಂದ್ ಸ್ವಲ್ಪ ನಮ್ಮ ವಿಶೇಷ ತೆ ಇತ್ರಿ ಇವತ್ತ ನಮ್ಮ್ ಬೀಳ್ಕಡುಗೆ ಸಮಾರಂ ಸಮಾರಂಭ ಇತ್ತು ಪ ಫೈನಲ್ರು ಫೈನಲ್ ಅವರಿಗೆ ಅವರು ಹ ರ ಡಿಗ್ರಿ ಅವ್ರ್ದು ಮು ಮುಕ್ತಾಯವಯ್ತು ರೀ ಅವ್ರ್ದು ಡಿಗ್ರಿ ಮುಕ್ತಾಯವಯ್ತು ಅದಕ್ಕೆ ನಾವು ಹ ನಮ್ಮ ನಮ್ಮ ಸೀನಿಯರ್ಸ್ಗೆ ಅವರು ನಾವು ಬೆಳ್ಕೊಡುಗೆ ಕೊಟ್ಟೇವೆ ಹ ಸೂಪರ್ ಸೀನಿಯರ್ ಅವರು ಅವ್ರಿಗೆ ನಾವುಳಕ್ಕಡುಗೆ ಕೊಟ್ಟ
ಹೌದು ಹ ಬಿಳ್ಕೋಡೆ ಸಂಭ್ರಂಭನ ಅತ್ಯಮತ್ತಮವಾಗಿ ಚೆಣ ಮನಸು ಇದ್ದಾರಾ ಹ್ಮ್ ತುಂಬಾ ಹೌದಾ ಇನ್ನ ಏನೇನು ಕೊಟ್ಟಿದ್ದಾರೆ ಇವತ್ತು ಬಿಳಿಗೋಡಿ ್ರಮದಲ್ಲಿ ಏನಚೇವ
ಏ ಊಟದಲ್ರರಿ
ಇದು ಕಾಲೇಜ್
ಇದ ನಿಮ ಇದ್ರಲ್ಲಿ ಅಲ್ಲಿ ಫಂಕ್ಷನ್ದಲ್ಲಿ ಏನು ಗಿಫ್ಟ ಗಳು ಅಂತ ಕೊಡ್ತಾರಲ್ವಾ
ಆ
ಈಗ ಇದು ಗಿಫ್ಟಗಳುಂತ ಕೊಡ್ತಾರಲ್ವಾ ಆ ತರ ಏನೇನ ಕೊಟ್ಟ ಇಟ್ಟಿದ್ದಾರೆ ನಿಮ್ಮ ಸೀನಿಯರ್ ಸಿಗಳಿಗೆ
ನಮ್ಮ ಜೂನಿವರ್ಸಿಗೆ ಕೆಲವೊಂದಿಷ್ಟು ಅವ್ರಿಗೆ ಅವಾರ್ಡ್ಸ್ ಕೊಟ್ಟ ಇಟ್ಟಿದಾರಿ ಅವರು ಏನೇನ್ ಮಾಡಿದಿದ್ದಾರೆ ಅಂತ
ಹ್ಮ್
ವಿಶೇಷತೆೆಯ ಒಂದಿಷ್ಟು ಸರ್ಟಿಫಿಕೇಟ್ ಕೊಡ್ತರು
ಹೌದೌದು ಮತ್ತೆ ಊಟದಲ್ಲಿ ಭೋಜನಾಲಯದಲ್ಲಿ ಏನೇನು ವೆರೈಟಿ ಅನ್ನು ಮಾಡಿದ್ದಾರೆ
ಮವತ್ತ ಭೋಜನ ಆಗಾಗ್ಲಿ ವಿಶೇಷುತ್ತೇ ರೀ ಯಾಕಂದ್ರೆ ಅವ್ರಿಗೆ ಬೀಳ ಕೊಡುಗೆ ಕೊಟ್ಟೇವಲ್ರಿ ಇವತ್ತು ಲಾಸ್ಟ್ ಅದಕ್ಕೆ ಇ ಕೊಟ್ಟಿದ್ರಿ ಪೈಸ ಕೊಟ್ಟಿದ್ರು ಮತ್ತೆ ಮತ್ತೆ ಸಿಹಿ ಕೊಟ್ಟಿದ್ರಿ ಒಂದು ಸಿಹಿ ತಿಂಡಿಗಳು ಕೊಟ್ಟಿದ್ರಿ ಅದೇ ಸಿಹಿ ತಿಂಡಿಗಳು ಚಪಾತಿ ಕೊಟ್ಟಿದ್ರಿ ಹ ಕಲ್ಲಿಯ
ಬಳೆಪಲ್ಲ ಐಸ್ ಕ್ರೀಮು ಐಸ್ ಕ್ರೀಮ್ ಮತ್ತೆ ಐಸ್ ಕ್ರೀಮು
ಎಲ್ಲಿಾಡಕ್ಕೆ
ಪಾನ್ ಅಂತಾರಲ್ವ ಅದಲ್ಲ
ಎಲೆ ಅಡಿಕೆ ಹ ವಿಶೇಷತ ಎಲೆ ಅಡಿಕೆ ಅದನ್ ಕೊಟ್ಟ ಕೊಟ್ಟಿದ್ರಿ ಹ ಅದೇ ಅನ್ನ ಸಾಂಬಾರು ಕೊಟ್ಟಿದ್ರಿ
ಅ ಮೊಸರನ್ನ ಆ ತರ ಮತ್ತೆ ಜ್ಯೂಸು
ಬಸರನ್ನ ಕೊಟ್ಟಿದ್ರೆ
ಜ್ಯೂಸ್ ಕ ನೀರು ತಣ್ಣನು ನೀರು ಸ್ಮೂತ್ ಆಗಿ ತಣ್ಣನು ಇರ್ದುವ ನೀರು
ಹೌದ್ರಿ ಹೌದ್ರಿ
ತ್ತೇರೆ ಏನು ನಿಮ್ಮ ಜೂನಿಯರ್ಸ್ ಬರುವ ಸಾಧ್ಯತೆ ಇದೆಯಾ ನಿಂಬಲ್ಲಿ
ಹಾ ಐ್ತ್ರಿ ನಮ್ಮ ಜೂನಿಯರ್ಸ್ ಬರ್ತಾರೀ ಇನ್ನೊಂದ ಮೂರ್ ತಿಂಗಳರಿೀ
ಮೂರು ತಿಂಳ ಆಗುತ್ತೆ
ಹಾ ರೀ ಹೌದ್ರಿ ಹಬ್ಬಾ ಅವರು ಬಂದ ಮೇಲೆ ಹಾ ಬರ್ತಾರೆ ಬರ್ತಾರೆ ಅವ್ರದದುು ಒ ಸ್ವಲ್ಪ ಇದು ಆಗ್ಬೇಕಕ್ ಕೌನ್ಸಿಲಿಂಗ್ ಅನ್ನೋದ ಆಗ್ಕ್ು ್ರಿ ಅವ್ರ ಕ ಕಯದವರು ಅವ್ರಿಗೆ ಅವ್ರವರು ಅವ್ರ ಅವರು ರ್ಯಾಂಕಿಂಗ್ ತಕ್ಕಂಗೆ ಅವರು ಸೀಟ್ ಕೊಡ್ತಾರೆ ಅವ್ರಿಗೆ ನಮ್ಮ್ ಕಾಲೇಜ ಅಲ್ಲಿಕ್ಕೆಲ್ಲ ಎಲ್ಲಾ ಕಾಲೇಜಲ್ಲಿ ಆ ಸೀಟ್ ನ ಅವ್ರಿಗೆ ಅನ್ಸ್ತೀ ಅನ್ ಹಚ್ಚಿದ ಮೇಲೆ ಆ ಸೀಟ್ ಹಂಚಿಕೆ ಆದ್ಮೇಲೆ ಆ ಅಹ ನಮ್ಮ್ ಜೂನಿಯರ್ಸ್ ನಮ್ ಕಾಲೇಜ್ಗೆ ಬರ್ತಾರೆ
ಹೌದೌದೌದು
ಹಾ ನಿಮ್ ಜೀವನ್ಯ
ಹಾ ನದವಷ್ಟ ಅಷ್ಟೊಂದ ಇಿಲ್ಲರಿೀ ಈಗ ಒಂದು್ ಫಂಕ್ಷನ್ ಇದೆ ನಂಬಲ್ಲಿ ಕೂಡ ಹಾದ ಅದೇ ಬೆಳಿಗ್ ಕೊಡಿಿ ಸಂಭ್ರಮ ಅಂತೇಳಿ ನಿಮ್ಮಂಗೆಂ ನೋಡ್ರೆ ಸೇಮ್ ಆದ್ರ ಹಂಗೆ ನಂಬಲ್ಲಿ ಹ್ಮ್ ಈಗ ನೀವು ಆ ವಿದ್ಯಲ್ಲ ಭೀಮ್ರಾಯ ಗುಡಿ ಇತ್ತಾನ ಓದ್ಾ ಇದ್ದಾರೆ ನೀವು
ಹೌದ್ರಿ ಹೌದ್ರಿ ನಾವ್ ಅಲ್ಲ ಆಗುತ್ತಾರೆ
ನಾವು ಫಸ್ಟ್ ರಿಟೈರ್ಮೆಂಟ್ ಒಟ್ಟ ಟ್ರಾಸ್ಫರ್ ಅಂತ ಇದೀವಿ ಸದ್ಯಕ್ಕೆ ನಾವು ಹೌದ ಹೌದು ಹ ಅದೇ ಬಿಟ್ಟ ಹಟ್ಟ ಹೋಗಿ ನಾವು ಈಗ ಒಂದ್ ವರ್ಷ ಆಯತು ನಾವು ನಾವು ಬಂದ್ರ ಎಲ್ಲಿ ಹಾ
ನೀವು ಇವಾಗ ಎಲ್ಲಿದ್ದೀರಾ
ನಾವೀಗ ಕೃಷಿ ಮಹಾವಿದ್ಯಾಲಯ ರಾಯಚೂರಲ್ಲ ಇದ್ವಿ ಹ ಇನ್ರ್ ಶೀಟಿ ಅಂತ ಕೇಳಿರಲ್ವಾ
ಹೌದ್ರಿ ಚೆನ್ನಾಗ ತ್ರಿ ಅಲ್ಲಿನು
ಹ ಅಷ್ಟೊಂದ ಏನ ಇಿಲ್ಲ ರೀ ಇಲ್ಲಿ ಏನೋ ಊಟ ಚೆನ್ನಾಗಿಲ್ಲ ಅಲ್ಲಿ ನಿಮ್ಮ ಭೀಮ್ರ ಗುಡಿ ಕಾಲೇಜ್ ಅಂದ್ರೆ ಅತ್ಯಮುತ್ತಮ ಕಾಲೇಜ್ ನಂಬರ್ ಒನ್ ಸ್ಥಾನ ಇರೋದಂ ಆ ಕಾಲೇಜೀ ಈಗ ನಾನು ನಾನ್ ಹೇಳಲ್ಲಾರಿೀ ಈಗ ಬ್ಯಾರಿನ ಇದ ಬೇರೆ ಇದು ಹೊಟ್ಟ ಯಾವ ಜಿಲ್ಲೆಗಳು ಹೋರ್ರಿ ಯಾವ್ದ ಕಾಲೇಜ್ ಬೇರೆ ಕಾಲೇಜಗ ಹೋ್ರಿ ಯಾರ್ಂಗ ಕೇಳಿದ್ರು ಬಾಯತಾರದ ಅಂದ್ರ ಭೀಮ್ರಾಾಯಿ್ ಗುಡಿ ಅಂತಾರ
ಹೌದ್ರಿ ಯಾಕಂದ್ರೆ ಇಲ್ಲಿ ನಮ್ ಕಾಲೇಜ್ ಆಯ್ತು ನಮ್ ವಸತಿ ನೆಲೆಯಲ್ಲಿ ಸೌಲಭ್ಯಗಳು
ಆ ಸೌಲಭ್ಯ ಆ ಸೌಲಭ್ಯ ಬ್ಯಾಡ್ರೀ ಈಗ ಇನ್ನೊಂದು ಉದಹರಣೆ ಹೇಳ್ತೀನಿ ಕೇಳ್ರಿ ಈಗ ಅತ್ತ ಹೆಚ್ಚು ಜಾಬ್ ಮಾಡುತ್ತಿರುವ ಕಾಲೇಜ್ ಅಂದ್ರೆ ಇದ ರೀ ಗೋರ್ಮೆಂಟ್ ಜಾಬ್ ಇದೇ ಕಾಲೇಜರ್
ಹೌದ್ರಿ ಎಲ್ಲಾ ಕೆಲ್ಸಗಳನ್ನ ಅವ್ರಿಗೆ
ಬರೀ ಕೇವಲ ಸ್ಟಾರ್ಟ್ ಆಗ ಇಪ್ಪತ್ತೈದು ವರ್ಷ ಆಗಿದೆ ಅಷ್ಟೇ ಬರೀ ಸ್ಟಾರ್ಟ್ ಆಗಿ ಇದನ್ ನೋಡ್ರಿ ಇಪ್ಪತ್ತೈದ್ ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಕಾಲೇಜ್ ಆಗಿದೆ ಅಂದ್ರೆ ನೀವೇ ತಿಳ್ಕೋ್ರಿ
ಹೌದ್ರಿ ಅಷ್ಟ್ ಮಹತ್ವ ಐತ್ರಿ ಕಾಲೇಜ್ಗೆ
ಅದ ಈಗ ಅಷ್ಟು ಆದಷ್ಟು ಬೇಗ ಇದೊಳ ಯೂನಿವರ್ಸಿಟಿ ಆಗಲೇ ಬೇಕಾಗುತ್ತೆ ಹೌದು ಅಷ್ಟು ಬೇಗ ಯನಿವರ್ಸಿಟಿ ಆಗ್ಲ ಆಗ್ಬೇಕಂತ ನಾವು ಹ ಯ್ರೆ ಇಷ್ಟತ್ರೀ
ಶಕ್ತಿ ಐತ್ರಿ ಬಿ ಭೀಮ ರನ್ ಗುಡಿ ಅಂದ್ರೆ ಒಂದೊಂದು ಶಕ್ತಿ ಐತ್ರಿ ಆ ಹರಿ ಅದೇ ಅದೇ ಅದ್ರ ಹಿಂದಾಗ ಕಟ್ಟಡ ನಿರ್ಮಾಣ್ತೇರಿ ಅದರಿಂದ ಒಂದು ಒಂದು ಒಳ್ಳೆ ಪ್ರಾರಂಭ ಆಗಿ ಅದರಿಂದ ಪ್ರಾರಂಭ ಆಗ ಎಷ್ಟೋ ವಿದ್ಯಾರ್ಥಿಗಳ ಜೀವನ ಕಟ್ಕಳಾರೆ
ಹೌದೌದು ಇಲ್ಲಿ ಕೇಳಿರಿ ಇನ್ನೊಂದು ವಿಷಯ ಅಂದರೆ ನಮ್ಮ ಸೀನಿಯರ್ಸ್ ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ ಸೂಪರ್ ಸೀನಿಯರ್ಸ್ ಅವ್ರು ಏನ್ ಮಾಡಿದಾರ ಅಂದ್ರೆ ನಮ್ಮ ಕಾಲೇಜ್ ನಲ್ಲಿ ಒಂದು ಗೌರ್ಮೆಂಟ್ ನೌಕರಿ ಆಯ್ತು ಮ ಅಂತೇಳಿ ಭೀಮರಂಗುಳ ದೇವಸ್ಥಾನದಲ್ಲಿ ಪ್ರಸಾದನ್ನ ಮಾಡ್ಸಿದ್ರು ಒಂದ್ಸತೆ
ಹೌದ್ರಿ ಅವ್ರಿಗೆ ಕೆಲ್ಸ ಸಿಕ್ಕಿತ್ ಮಂದೆ ಅವರು
ಅಷ್ಟು ನಂಬಿದಿದ್ದಾರೆ ಇಲ್ಲಿ ದೇವ್ರು ಭಕ್ತ
ಹೌದ್ರಿ ಹಾ ರೀ ಅದೇ ಹೇಳಿದೆ ಅಲ್ರರಿ ಒಂದು ಶಕ್ತಿ ಐತ್ರಿ ಬಿ ಬಿ ಬಿ ಗುಡಿ ಅಂದ್ರೆ ಒಂದ್ ಶಕ್ತಿ ರರಿ ಅದರಿಂದ ಹೇಳ್ತೇ ಎಷ್ಟೋ ವಿದ್ಯಾರ್ಥಿಗಳುೀ ಇಲ್ಲಿಂದ ಎಷ್ಟೋ ವಿದ್ಯಾರ್ಥಿಗಳು ಹೊರಗೆ ಹೋಗ್ಬೇಕಂದ್ರೆ ಅವ್ರ ಜೀವನದಲ್ಲಿ ಏನೋ ಸಾಧಸೇ ಸಾಧತಾರೀ ಆ ನಂಬಿಕೆ ನಂಬಿ ಹಾ ರೀ ಈ ಬೀಗುಡ ನೋಡ್ರಿ ನಾವು ಆ ಕಾಲೇಜಲ್ಲಿ ಕಲ್ತಿದೀವಿ ಅಂದ್ಮೇಲೆ ನಂಬಿಕೆ ಇರ್ಬೇಕ್ರೀ ದೃಢ ನಮ ಧೈರ್ಯ ಇದ್ದೇ ನಂಬಿಕೆ ಅನ್ನೋದ ಇದ್ದೇ ಇರ್ಬೇಕ್ರಿ ಯಾಕಂದ್ರೆ ಏನೋ ಒಂದು ಮಾಡ ಮಾಡೇತಿೀರ್ ಅದಮ್ಮ ಯಾವದೇ ಒಂದು ಕೆಲ್ಸಲ್ಲಿ ಜೀವನದಾಗ ನಾವು ನಿವೃತ್ತಿ ಉಳ್ತೀವ್ರಿ
ಹ್ಮ್್ಮ್ ಅದೇ ಅೇ ಮತ್ತ ನಿಮ್ಮ ಅ ನಿಮ್ಮ ಹೊಲದಲ್ಲಿ ಏನೇನ್ ಒಳ ಹಗಿಿದ್ದಕ್ಕೆ
ನಮ್ಮ ಹೊಲದಲ್ಲಿ ನೋಡ್ರಿ ನಾವು ಹತ್ತಿ ಮತ್ತೆ ತೊಗರಿ
ಹಾ ಅತ್ತಿ ತಗರಿ ಅ ತೊಗೋರಿ ಯಾವ ತಳಿ ಇದ್ದೇವೆ ನಿಂಬಲ್ಲಿ
ಎಂಬ್ರೋಡರಿ
ಹೈಬ್ರೆಡ್ ಅದೇ ಹೈಬ್ರೆಡ್ ಯಾವ ರೀ ಅದ್ರಾಗ
ವೆರೈಟಿ ನಮ್ ಕಡೆ ಏನ ಇವಾಗ ನೋಡ್ರಿ ಗುಲ್ಬರ್ಗ ಇ ಇಲ್ಲಿ
ಜಿ ಆರ್ ಜಿ ಏ ಡಬಲ್ ಒನ್ ಅದೆ ಅದೇ ತಾನೇ ನಿಂಬಲಕ ಹ ಅದೇ ಆಗ್ತೀರಾ ನೀವುಡಾ ಚೇಂಜ್ ಆದ್ರ ಅಲ್ಲಿ ಲಕ್ಷಣ ಚೇಂಜ್ ಮಾಡಕಕ್ ಬರಲ್ಲ ನೀವು ಬೇರೆ್ದ ಯಾವ್ದ ಚಲೋ ತಳಿಯ ಅನ ಈಗ ಸದ
ಚೆನ್ನಾಗ ಅಂದ್ರೆ ನಮ್ ನಮ್ ಜಿಲ್ಲೆದು ನಾವವು ನೋಡ್ತವಲ್ರಿ ಚೆನ್ನಾಗ ಐತ್ರಿ ಈ ತಳಿ
ಹೌದುೌದು ಕರೆಕ್ಟ್
ಹ ಈ ತಳಿ ಚೆನ್ನಾಗ ಐತ್ರಿ ಇದ್ರಿಂದ ಅದ್ಕ್ಕೆ ಎಲ್ಲಾ ರೈತರು ಚೆನ್ನಾಗಿ ಬಂದೈತ್ರಿ ಬಿಳಿ ಅದ್ಕ ನಾವು ಅದು ಜ ನೋಡ್ರ ನ್ ರೈಚರು ಇ ತರನೇ ಮಾಡಿದ್ದ ರೀ ಗುಲ್ಬರ್ಗ
ಎಲ್ಲಐಚರಲ್ಲ ಗುಲ್ಬರ್ಂದ ಜಿಾರ್ ಜ
ಗುರುಬಾರ ಗುರುಬ ಕುಲಬರ್ಗಳತ್ರ ಮಾಡ್ಯಾರೆ ಹೌದು ಹೌದು ಹಾೌ ಹಾ ಗುಲ್ಬರ್ಗ ಕಮೆ ಹೀಗಾಗಿ ಈ ಈ ಗುಲ್ಬರ್ಗ ಈಗ ಬರೋ ಎಲ್ಲಾ ಹಳ್ಳಿಗಳು ಅ ಇದರ ತಾಲೂಕು ಗಳಲ್ಲಿ ನಮ್ ರೈತರೆಲ್ಲಾ ಈ ಈ ತಳಿಯನ ಬಳಸ್ತಾರಿ
ಉಪಯುಕ್ತವಾಗಿ ಬಳಸತಿದ್ದಾರೆಲ್ವಾ ಇದು ಹತ್ತಂಬ ತಮ್ಮ ಇಳುವ ಕೊಡ್ತಿದೆ ಒಂದು ಮತ್ತ ಇನ್ನೊಂದು ಇದಕ್ಕೆ ಗೊಡ್ಡ ರೋಗ ನೆಟ್ಟ ರೋಗ ಬಹಳ ಬರುತ್ತಿದೆ ಇ ಅಲವ ಇ ತಳಿ
ಹ ಹಾ ಹೌ ಸರಿ ಆಯ್ ಸರಿ ತರಿ
ಕಾಲ್ ಮಾಡೋಕ್ಕೆ ತುಂಬ ಹದಯ ಧನ್ಯವಾದಗಳು ರೀ
ಧನ್ಯವಾದಗಳು ಧನ್ಯವಾದ ಮತ್ತೆ ಶಗೋಣ ಹಾ ಸ